ಹಲೋ ಹೇಳ
ಕೇಳಸ್ತಾಯ್ತಾ
ಕಲತದೆ
ಏನ್ ಮಾಡ್ತಿದ್ದೆ
ಏನಿಲ್ಲ ಕೂತಿದ್ದೆ ನಾ ಮಾಡ್ದ ಒಯ್ತಪ ತ್ತ ಚಪಾತಿ ದಿಂದೆ ಹ ಇವ್ರು ಇವ್ರು ಅದೇ ಮೇಣೋಣ ಅವರು ಹೆಂಡತಿ ಫೋನ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಚಪಾತಿ ತನ್ಕೊಂಡ ಹ್ಮ ಅವಯ್ತ ಬತ್ತ ಮಾತಾಡ್ಕೊಂಡ್ ಸ್ವಲ್ಪತಿ ತಿಿಂದೆ ಬಟ್ಟೆ ಒಡ ಆೋಗುತ್ತೆ
ಹ್ಮ
ಇನ್ನೊಂದು ಬಡ್ಡೆ ಇನ್ನೊಂದು ಸ್ವಲ್ಪ ಅವ್ರ ಕಾಣ ಹ ಚನ್ ಚಿಂದೆ ನಾನ ಟೈಮ್ ನ ಮನೆಯವರಾಗೂ ಫುಲ್ ವೈಟವ ಇವೆ ಅಟ ಶ್ ಮಾಡ ಒಂದ್ ನೆನೆ ಹಾಕ್ಬಿಟ್ಟ ವಾಶ್ ಮಾಡ್ಬಿಟ್ಟು ಮ್ಯಾಟ್ ಹಾಕ್ಬಿಟ್ರೆ ಹ್ಮ್ ತರ ನೇಮ
ಹಟ್ಟ ಹೋಗಿ ಕೈಯಲಿ
ಹ್ಮ
ಪೂಜ್ಜೆ
ಹ್ಮ್ ಹ್ಮ್ ನೆನಗೆ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಆಕ್ತನಿ ವಾಷಿಂಗ್ ಮಿಷಿನ್ಗೆ
ನಿನ್ಗೆ ಫೋಟೋ ಕಳಸಿದೀಿ ನೋಡು
ಹಓ ನೋಡ್ದ ತಗತ ಇದ್ಯಾ
ಏ ಎಂತ್ದು ಇಲ್ಲ ಮೊನ್ನೆ ಹೋಗಿದ್ ನಲ್ಗೆ ಅಲ್ ತ ಒಬ್ಬ ಮಂದೆ ಅಲ್ಲಿ ಕೆಳಗಡೆ ಐತಲ್ಲ ಲಾಸ್ಟ್ ಅಲ್ಲಿ ಒಂದು ದೊಡ್ಡದು
ಹ್ಮ್ ಹ್ಮ್
ಚೆನ್ನಾಗೈತೆ ತಾನಿ
ಹ್ಮ ಚೆನ್ನಾಗೈ್ತ
ಹೊತ್ತಾಯ್ತಂತ ಅದು
ಚೆನ್ನಾಗೈತೆ ಮೇಲ್ಗಡೆ ಎಲ್ಲ
ಹ ಅವೆಲ್ಲ ಕೇಳಿದ ಅದು ಅದ್ ಬಿಿಟ್ರ ಈ ಕಡೆ ಅದೇ ಲೈನ್ಲ್ಲಿ ಈ ಕಡೆ ಎರದ ಕಡೆ ಐತಲ್ಲ. ಚಿಕ್ಕದು ಚೆನ್ನಾಗ ಅದು ಚೆನ್ನಾಗೈತೆ.
ಅದು ಚೆನ್ನಾಗೈತೆ ಪುಟ್ ಪುಟ್ಟಕ್ಕೆ.
ಹ್ಮ್್ಮ.
ಸೆಕೆಂಡ್ ಒನ್ ಅಲ್ಲಿ ಸೆಕೆಂಡ್ ಒನ್ ಅಲ್ಲಿ ಸೆಕಂಡ್ ಲೈನ್ ಅಲ್ಲಿ ಸೆಕೆಂಡ್ ಒನ್ ಚೆನ್ನಾಗ ಐತೆ.
ಯಾವದ್ ಮಧ್ಯದ್ದು.
ಡಲ್ವನ್.
ಮಧ್ಯದಲ್ಲಿ ಖಾಲಿ ಖಾಲಿ ಆಯ್ತಲ್ಲ. ಮತ್ತೆ ಮೇಲ್ಗಡೆ ಐ್ತಲ್ಲಾ ಮಧ್ಯದಲ್ಲಿ ಅದು ಚೆನ್ನಾಗೈತೆ ತಾನೆಯೇ.
ಅದು ಚೆನ್ನಾಗ್ ಆಯ್ತಾ.
ಎಲ್ಲ ಈ ಸಲ ಏನೋ ಚೆನ್ನಾಗಿರೋ ಹಟ್ಟಿದಾವಯ್ಯ ಓಲೆ ಜುಮ್ಕಿ.
ಚಿನ್ನಿ ಏನ್ ತಗೊಂಡ್ಲು?
ಹ್ಮ್ ಅವ್ಳು ಏನ ತಗೊಂಡಿಲ್ಲ ಇಟ್ಟಿದ್ದನ ಬಿಡ್ಸೋದಿಕ್ಕೆ ಅನ್ಬಿಟ್ಟು ಹೋಗಿದ್ದು.
ಏನ ಇಟ್ಟಿದೆ.
ಅವಳು ಓಲೆ ಇಟ್ಕೊಂಡಿದ್ಲು.
ಹ್ಮ್.
ಅದನ್ ಬಿಡ್ಸೋದಕ್ಕೆ ಅನ್ಬಿಟ್ಟು ಹೋಗಿದ್ದು ಇದು ರೌಂಡ್ ರೌಂಡ್ ಅವೆಲ್ಲ ಓಲೆಗಳು. ಈ ಕಡೆ ಬಲ್ದ ಕಡೆ ಐತೆ ನೋಡು ಅವೆಲ್ಲಾ ಚೆನ್ನಾಗಿಟ್ಟಾನೆ ಕಲೆಕ್ಷನ್ ಗಳು.
ಹೌದಾ.
ಹ್ಮ್. ನೀನ್ ಯಾವತ ೈತಿ ನ ಊರ್ಗೆ.
ಊರ್ಗೆ ಇವಾಗ ತಕ್ಷಣಕ್ಕೆ ಹೋಗಲ್ಲ.
ಅವ್ರ ಸರಿ ಹೋದ್ರಾ? ಅದೇ ಬೆಳಿಗ್ಗೆ ಫೋನ್ ಮಾಡಿದ್ರು ಅಂತಲ್ಲ ನೀನು.
ಯಾರು?
ಹೇ ಮಹೇಶಣ್ಣ ಹೆಂಡ್ತಿ.
ಏತು ಅವರು ಏ ಅವ್ರು ಚೆನ್ನಾಗ ಅವ್ರ ಈಗ. ಒರು ಕೆಲ್ಸಕ್ಕೋಯ್ತವ್ರ ಕೆಲ್ಸ ಹುಡುಕ್ತವ್ರಂತೆ ಕೆಲ್ಸ ಆಗೈತಂತೆ. ನನ್ನ ಮನೆ ಚನ್ನ ಮಾಡಕ್ ಮನೆ ಹುಡುಕ್ತವ್ರಂತೆ.
ಬಿಡು ಹೆಂಗು ಚೆನ್ನಾಗಿಲ್ರಿ.
ಚೆನ್ನ.
ಮತ್ತೆ ಚನ್ನೇನ್ ಸಮಾಚಾರ ಏಏನ್ ಮಾಡ್ತಿದಯಾ?
ಕೊಪ್ಲಲ್ಲಿ ಮನೆ ಕೆಳಗಡೆ ಮನೆ ಅದೇ ಆಯ ಪೂಜೆ ಮಾಡ್ಸಿದ್ರು. ಹೊಸ ಮನೆ ಕಟ್ಬೇಕು ಈಗ ಮಸಾನ ಸದತನೆೆ ಒಂದ ಇರ ಗಂಟಾ,
ಏ ಅಲ್ಲೇ ನಮ್ ಕೊ ಕೊಪ್ಲು ಲಾಸ್ಟ್ ಮನೆ ಐತಲ?
ಹಾ ಗೊತ್ತು ಸುತಂತ್ರರ್ದು ಅದ ಅ ಒಲೆ, ಹ್ಮೂ ಅಲ್ ಜಾಗ ಯತಲ್ಲ ಅದಾ?
ಹ ಹಾ ಅವಲ್ಲದ್ ಪಕ್ಕ ಜಾಗ ಇರದ ಅವ್ರ್ದು. ಕಿ ಅಲ್ಲಿ ಅದಿ ಪೂಜೆ ಮಾಡ್ಸಿದ್ರು.
ಹಾ.
ಪೂಜಾ ಮಾಡ್ಸಿದ್ರು ಮನೆ ಕಟ್ಟಕ್ ಬಿಡ್ಲಿಲ್ಲ ಅವ್ರು.
ಯಾಕೇ?
ಮನೆ ಕಟ್ಟಕ ಬಿಡ್ಲಿಲ್ಲ. ಹಾ ಆಮೇಲೆ ಹಳೆ ಮನೆಯೇಡ್. ಚೇ ಬಿಟ್ಕೊಡು. ಅವರು ಬ ನಮ್ಗೆ ಹಳೆ ಮನೆ ಕೊಡಿ ಅಂತ ಅಂದ್ಬಿಟ್ಟು. ಈಗ ಎಷ್ಟ ಎಷ್ಟೆಂಟ ಆಯ್ತು ಈಗ ಎಷ್ಟೆಂಟ ಆಯ್ತು. ಅವ್ರ ಈಗ ಸೈಟ್ಟು ಕಲೆಗೋಡಪ್ಪಂಗ ಹೋಯ್ತು. ಹ್ಮ ಅವ್ರು ಹಳೆ ಮ ಹಳೆ ಮನೇಲಿ ಇದ್ದರು ಹೊಸ ಮನ್ಗೆ ಕೆಳಗಡೆ ಮನ್ಾಗ ಬಂದ್ರು.
ಹಾ
ಮನೆಗ್ ಹೋದ್ರು ಅವ ಮನೆಗ ಒಂದ ಎರಡ್ ಲಕ್ಷ ಖರ್ಚು ಮಾಡವ್ರೆ ಹಾ ಮನೆಗ್ ಒಂದ ಎಐಡ್ ಲಕ್ಷ ಎರಡ್ ಲಕ್ಷನೇ ಖರ್ಚು ಮಾಡವ್ರ ಸಿಂಕೋ ಯನಕ್ಕೆ ವಾಪಸ್ ಕೊಡ್ತಾರೆ ಈಗ ಇವ್ರಗೆ ಅಲ್ವಾ ಮನೆಯ ದೋಸದ ದೊಡ್ ಉಮರ್ಗೆ
ಹ್ಮ
ಈಗ ಅವರ ಈಗ ಅವರ ಹೋದ ಆ್ಮೇಲೆ ಈಗ ಎಲ್ಲಾ ಮಾಡ್ಕೊಂಡವ್ರೆ ಸಿಟ್ಟಿ ತರ
ಹಾ ನೀ್ ಮುಂಚೆ ಒಪ್ಕೊಂಡ್ ಈಗಂತ ಬೇಡ ಅಂತಂದ್ರ ಅವರು
ಅಯ್ಯೋ ಆದ್ರ ನು ಅಂತಾನೆ ಗೊತ್ತಾಯ್ತಿಿಲ್ಲ ಕಾಣದಿ ಏನ್ ಅಂತಾನೆ ಅಲ್ಲೇ ಬಿುಡು ಇ ಇವ್ರಗು ಯಾಕ್ ಬೇಕು ಮನೆ ಇವ ಅವ್ರ್ದು ಆಸೆ ಇರುತ್ತ ಮನುಷ್ಯಗೆಲ್ಲ ಈಗ ಯಾರ್ದ ಕ ಹದ ಹದಿನೈದು ಲಕ್ಷ ರೂಪಾಯಿ ಕುೊಂಡದತ್ತಾ ಹ ಮೂರ್ನ ವ್ಯಕ್ತಿಗ್ ಬಿಡ್ಕೊಳ್ಬಿಟ್ಟ ಹೋಗಕಕ್ಕೆ ಹಾಕ್ಬೇಕುನೆ
ಇಬದುತ್ತಾನೆ ಏ ಸುಮ್ನೆ ನಾನನ್ ಹೇಳದು ಆ ಊರು ಇ ಊರ ಅಂತ ತಿರಿಕೊಂಡು
ಇಲ್ಲ ಇವಾಗ ಇವಾಗ ಅವ್ರಗೆ ಮನೆ ಸಿಕ್ ಇತ್ತು ಕನ್ಫರ್ಮ್ ಇದು ಮನೆ ಈಗ ಎರಡ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಗೆ ಎಲ್ಲಾ ಮಾಡ್ಸವ್ರ
ಹಾ
ಕ ಮುಂದಶೀಟು ಎಲ್ಲಂದ ಮಾಡ್ಸ್ಕೊಂಡವ್ರೆ
ಹ್ಮ್
ಎ ಸಾ ಕೊಯರದು ಮನೆ ಅವ್ರಿಗೆ ಮಹೇಶ್ನಗೆೇನು ಅಯ್ಯೋ ಹೊಸ ಮನೆ ಕಟ್ಬೇಕಿತ್ತು ಹೊಸ ಮನೆ ಕಟ್ಬೇಕಿತ್ತು
ಹಾ ಇದನ್ನೇ ಆರ್ಟ್ರರ್ ಮಾಡಸ್ಕೊಂಡ್ ಅವ್ರರೆಲ್ಲ ತೊಕೋ ಸಾಕು ಅದಕ್ಕೆ ಪೇಂಟ್ ಚೆನ್ನತೆ ಯಾವ್ ಮನೆ ಮಾಡಿಕೊಂಡು ಅವ್ರೀ ಎರ್ಡ ಕಡೆದ ಒಂದ ಕಡೆದಾ
ಇಲ್ಲೇ ಆ ಮನೆ ಬಂದಿರೋದು ಫಸ್ಟ್ ಮನೆ ಕೊಪ್ಪಲಿಂದ ಬಂದಾಗ ಬಂದ ಬರುತ್ತಲ್ಲ ಅದು ಚುಂಚಣ ಅವರ್ಗೆ ಚುಂಚಣ ಅವ್ರ ಮನೆ ಸುುದ ದೊಡಮ್ಮರ್ಗೆ
ಹ ಈವಗ ಏನ್ ಮಾಡ್ತಿ ಈಗ ಬ್ ಮತ್ತೆ ಬಂದ್ರು ಅಂದಲ್ಲ ನೀನು
ಅದೇ ಬಂದ್ರು ಮತ್ತೆ ಚುಂಚಣ ಚುಂಚಣ ಈಗ ಸುುದೋತೊಡಂದ ಮನ ಎಲ್ಲಾ ಅಲ್ಟ್ರಾಸೌಂಡ್ ಮಾಡ್ಸ್ಕತು
ಅದ ಯಾರ್ ಮನನಾ ಚುಂಚನ ಅವ್ರ ಮನನಾ ಹ್ಮ
ಅದಾ
ಹಾ ಇವಾಗ ಮನೆ ಕಟ್ಟಕ್ ಹೋಗಿದಗೆ ಹಓ್ ಬೇಡ ಅಂದಬಿಟ್ಟು ಮಾಡ ದಾ ಹ್ಮ
ಆಕ ಸೂರ್ಯ ದುಡ್ಡುಡ್ಕತು ಅಲ್ವತ್ತು ಅದೇರ್ ಲಕ್ಷ್ಯ
ಹೌದು ಅವ್ರ್ ಮುಂಚೆನೆ ಮಾತಾಡ್ಕೊೊಳ್ಳಿಲ್ವಾ ಅಲ್ಗೋದಾಗ ಎಂತದ್ದ ಈ ಸೈಡ್ ನೀವೇ ಮಾಡಿಿಕೊಳ್ಳಳಿ ಅವ ಆ ವಂಟಿಗೆ ಏನ್ ಕೊಟರು ಸರಿ
ಈಗ ಸೈಟ್ ಇಲ್ಲ ದೊಡಮುಂಗೆ ಮನೆ ಹ್ಮ್
ಹ್ಮ್
ಅದಿ ಪೂಜೆನ ಮಾಡಿದ್ರು ಕಣ ಅವಾವತ್ತು ಎಲ್ಲ ನಾನು ಬಾ ಬಾ ಹಾ ಆಮೇಲೆ ಮಾಡಿದ್ದು ಅದೇನು ಹಣೆ ಆಮೇ ಹ ಆಮೇಲೆ ಬಾಾಲ ಮನ್ಯಾಗ ಅವತ್ ನಾನ ನಾಷ್ಟ ಎಲ್ಲ ಮಾಡ್ಕೊಟ್ಟ ಹೋಗ್ಿು ಮಾವಂಕಾಯ ಚಿತ್ರನವ
ಎಕೆ
ಹ ಈ ಎಲ್ಲ ಬಂದಿದ್ರಲ್ಲಾ ಇವರು ಅವಾಗ ನಾವು ಹೋದ ಬ ನಾನ್ ಸ ದಡಮ್ಮರುತ್ತೆಲ್ಲಾರರು ಬಂದಿದ್ರಲ್ಲ ಅ
ಓ ಅವ್ತಂ ಹ ಅವಕ
ನಾನೇ ಹೋಗ್ಬಿಟ್ಟು ನಾಷ್ಟಾನ ಮಾಡ್ದ ಹಂಗಾಯ್ತು ಕತೆೆ ಲಕ್ಷ್ಮಿ ಅಗಾಯ ಏನ್ ಮಾಡ್ತಾ ಇತ್ಂತೆ
ಅಯ್ಯೋ ಅಕ್ಕ ಏನಿಲ್ಲ ಮಾಡಿು ನನ್ಗೆ ಕಾಲ್ ನ ಇವ ನೇತರ ನಿಮ ಕ ಕಕೊಂಡೆ ೋನ್ ಮಾಡಿ ನನ್ಗೆ ನಾನ್ ಅಕ್ಕಕ್ಕೆ ಕೇಳ್ದಿ ಯಾಕೋಳ ೋನ್ ಇತ್ತ ಅಲ್ವಾ ಅನ್ಬಿಟ್ಟು ಏ ಇಲ್ಲ ನ ನಿ ಇನ್ನನ್ ಕೇಳ್ದಿನ್ ಎರಡು ಅಷ್ಟೇ ನನ್ನ ಫೋನಿಂದ ಆಗೋದು ನಿನ್ಗೊಂದು ಅವ್ಳಗೊಂದು ಮಾಡೋದ ಅನ್ಬಿಟ್ಟು ಅಂತ ನಾ ಕೊಟ್ಟಿದ್ದೆ ನಂಬರು ನಂದದು ಹ ಅಕ್ಕನ ನಾನು ಬಿ ಈ ಕಡೆ ಹೂ ನ ಒಂದು
ಹೌದ ಹ
ನಾನು ನಾನ್ ಮಾಡ್ತೀನಿ ಇಟ್ಕೊಳ್ಳಿ ನನ್ ಆರ್ ಕಂಪ್ಲೀಟ್ ಆಗೋವಗೂನು ಇಟ್ಕೊಂಡು ಯಾಕ ದುಡ್ಡು ಎಷ್ಟು ಬರುತ್ತೆ ತಗೊಂಡ್ ನನ್ಗೆ ವಾಪಸ್ ಕೊಡಏನ್ ಕೊಟ್ಟ ಮಪ್ಪಿದೆ ನಾನ್ ಈ ಕಡೆ ಬಿಸಿ ಅದೇ ಅವಕ್ಕ ಎಲ್ಲ ಯೂಸ್ ಮಾಡ್ಕೊಟ್ಟೈತಿ
ಹಾ ನೀನ್ನ ಪೂಜೆಗೀಜೆ ಅಂತ
ಹೂ ನಾನ ಅದು ಇದು ಅನ್ಕೊಂಡು ಏನಿನ್ ಮದ್ವೆೇಲೆ ಹಾಕೊಂಡಿದ್ದಾನ ಅದ್ನ ಕದು
ಆ
ಯತ್ನೆ ಕಕೊಂಡು ಬಂದಿಿದರು ಅಂತ
ಸೀರೆ ಹಾಕೊಂಡ ಹೋಗುವೆ
ಹೋಗು ಅದೆಲ್ಲ ಹೊಲಸ್ಕೊಂಡು ಅದೆಲ್ಲ ಯಾವಲ್
ನಾನ್ ಮೊನ್ನೆ ಧರ್ಮಸ್ಥಳದಲ್ಲಿ ಸೀರೆ ಹಾಕೊಂಡಿದ್ದೆ
ನೋಡ್ತೆೇಕನವ
ಚೆನ್ನಾಗ್ ಉಟ್ಕೊಂಡಿದ್ದೇನೆ ಕುಕ್ಕೆಲ್ಲಿ ಮಾಮೂಲಿಿಸುವದ ರೂಮ್ ಮಾಡಿದ್ವಿ ಹೋಗ್ಬಿಟ್ಟುಸ ಆರ್ ಗಂಟೆಗ್ ಹೋದ್ವಿ ಸ್ಲೀಪರ್ ಹದ್ಲಿ ಸಕ್ಕತ್ತವಿ ತಲೆ ನಮ್ ಕಣೆ ಆ ಕಡೆಯಿಂದ ಎ ಸಿ ಬಸ್ ಬೇರೆ ಬುಕ್ ಮಾಡ್ಬಿಟ್ಟು ಅಲ್ಲೇ ಹೆವಿ ಹೆಂಗೆ ಅಂದ್ರೆ ಬಡ್ಕತಾ ಇದ್ದೀನಿ ಎಷ್ಟು ಅಷ್ಟು ಎರಡು ಬಟ್ಟೆ ಕಟ್ಟಿದ್ದೀನಿ ರಂಜಿ ಅವ್ರಗ್ ಬೇಕಲ್ಲ
ಆ ಕಡೆ ತಿರುಗಿಸ್ಬೇಕಿತ್ತು
ಅಯ್ಯೋ ಎರಡು ಎರಡು ಬಟ್ಟೆ ಕಟ್ಟಿದ್ದೀನಿ ರಂಜು ಆಯ್ತಾನೆ ಇಲ್ಲ ಹೆವಿ ತಲೆನೋವು ಒಂಥರ ವಾಮೆಂಟ್ ಬರೋ ತರ ಆಯ್ತೈತೆ ಆಯ್ತಲ್ಲಾ ನೀರ್ ಕುಟ್ಟತಿನಿ ಆಯ್ತಲ್ಲಾಯ್ತ ಮಲ್ಲ ಅಂತ ಬಡ್ಕತಾ ಇದೀನಿ ವೀಕ್ಸ್ ತಗೊಂಡು ಅಲ್ಲಯ ಹಾ ಆಯ್ತು ಅವಾಗ ಥು ನಿಮ್ನೆಲ್ಲ ಕರ್ಕ ಬರ್ತೀವಲ್ಲಾ ನಮ್ ತಪ್ಪು ಇಲೆ ಕೆ ಎಸ್ ಆರ್ ಸಿಲಿ ಕರ್ಕ ಹೋಗ್ರ್ಬೇಕು ಂತಿದ್ರು
ನೀನ್ ನೊಂದ ಕೈತೆ ನನ್ಗೆ ಅಡ್ಜಸ್ಟ್ ಆಗ್ಲ ಅ್ರ ನನ್ ನ್ ಮಾಡೋಕ್ಕಾಗುತ್ತೆ ನಿಮ್ೊತೆ ಬರ್ತ್ತನಲ್ಲ ನಂದೇ ತಪ್ಪು ಅ ಒಪ್ಪನ್ವನು
ಐತಿ ಅಂತರ ಮೇಲೆ
ನೀವು ನೀನು ಹಂಗೇನು ನಾನ್ ಕರ್ಕೊಬಿರ್ತೇನೆ ನಿನ ಕರ್ಕೊತೀರಾಂತ
ನಿವ್ ಮನೇಲ್ಲೇ ಬಿಡ್ಬೇಕ್ ನಿಮ್ನ ಈ ಅದೇಗ್್ ನುಗ್ಗಿ ನುಗ್ಗೆಕಾಯಿ ಮಾಡ್ಸ್ಬೇಕು ನಿಮ್ನ ಇಪ್ಪ ಇಪ್ಪೆ ಅದೇನ ಮಾಡ್ಸ್ಬೇಕು ಇದು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ನಾವು ಕರ್ಕ ಬತೀವಲ್ಲ ಸೇಫ್ಟಿಿಯಾಗಿಿ ನಿಮ್ ಅದಕ ನಿಮ್ಗಿದದು ಬೈತಾ ಇದ್ರು
ಕೊಡಿ ಹೋಗ್ಲಿ ಈ ನೆಕ್ಸ್ಟ್ ಬಂದಾಗ ಕಾರಲ್ಲಿ ಕರ್ಕೊಂಡು ಹೋಗ್ಿ
ಆಮೇ ಇಲ್ಲೇ ಯಾರು ಆ ಬಸ್ಸು ಟಿನ್ ಫ್ಯಾಕ್ಟ್ರಿ ವರೆಗೂ ಬಂತು ಅದು ಆ ಆಮೇಲೆ ನಾವ್ ಇಲ್ಲಿ ಕೆ ಆರ್ ಪುರಂ ಮತ್ತೆ ಇನ್ ಫ್ಯಾಕ್ಟ್ರ ಏ ಹೋಗಿಲ್ಲ ಆಮೇಲೆ ಮಾರ್ತಳ್ಳಿ ಇಳ್ಕೋಬೇಕಿತ್ತು ಆಮೇಲೆ ಮುಂದೆ ಇಳ್ಕೊಂಡು ಆಟೋ ಮಾಡ್ಕೊಬ ಬಂದು ಇದಾನೆ
ಹ
ಹ ಅದು ಮಾಡ್ಕ್ ಮಡ್ಕೆ ಕೆರಿ ಅಣಸೆ ಇಂದ ಬಂದಿದ್ದು ಆ ಕಡೆಯಿಂದ ಸರಿ ಮ ಮೈಸೂರು ಮಂಡ್ಯ ಹ್ಮರೀ.
ರೀ ಧರ್ಸ್ಥಳಕ್ಕೆ ಹೋಗಿದ್ದ ಅದ ಆದ್ಮೇಲೆಠ ಸುಬ್ರಹ್ಮಣ್ಯಕ್ಕೆ ಹೊ ತ್ರಾ ಬೆಳಿಗ್ಗೆ ಎಷ್ಟ್ ನೈಟ್ ಅಲ್ಲಿ ಹೋದ್ರಾ ಬೆಳಿಗ್ಗೆ ಹೊರಟ್ರಾ.
ಒನ್ ನೈಟ್ ಇಲ್ಲಿ ಒಂದ್ ಹನ್ನೊಂದ್ ಗಂಟೆಗೆ ಬಸ್ ಹತ್ಬೇಕ್ ಮೆಜೆಸ್ಟಿಕ್ ಇಂದ ಪ್ಲಾನೆ ಇಲ್ಲ ಕಣೆ. ಮಧ್ಯಾಹ್ನ ಫೋನ್ ಮಾಡ್ಬಿಟ್ಟು. ಏ ಹತ್ ನಿಮಿಷ ಹ್ಮ್.